ಹಲೋ
ಹಲೋ
ಹಾ ಹಲೋ ಮಾಧೇವಿ
ಹಾ ಬಸಮ್ಮ ಆರಾಮಿದೀಯಾ
ಹ ಆರಾಮ ದಿನವ ನೀನು
ನಾನು ಅರಾಮನ್ ಮನ್ಯಾಗ ಎಲ್ರ ಆರಾಮಾರ
ಹ್ಮ ಅರಾಮ್ ಅದಾರ ನೋಡ ನಿಮ್ ಮನಯಾಗ ಆರಾಮ್ದಾರ ಎಲ್ಲಾರ
ಹ್ಮ ಎಲ್ರುೂ ಆರಾಮಾರ ಊಟ
ಊಟ ಆಗೇತ್ ನೋಡುವ ನಿಮ್ದ
ನಮ್ದು ಹಾಗೇ ತಿ
ಹೌದಾ
ಏನ್ ಮಾಡಕತ್
ನಾ ಏನೆಲ್ಲ ಸುಮ್ನೆ ಕುತ್ಕೊಂಡಿದ್ವಿ
ಹಾ ಹಾ
ಮ ನೀವ್ ಏನ್ ಮಾಡಕ್ಂತೀರಿ
ನಾನು ಏನಿಲ್ಲ ಯಾರಿಲ್ಲ ಮನ್ಯಾಗ ಒಬ್ಬಕನಿ
ಎನುವರು
ಎಲ್ಲ ಒಲ್ಕೋಗರ ಎಲ್ಲರೂ ಮನ್ಯಾಗ ಒಬ್ಬಕ್ಕೆ ಇದಿನಿ ಮನ್ಸೆ ಬರ್ತಿಲ್ಲ ಆಳೆ ಕುರ್ಕ ಇದು ಪಾಪಡಿ ಚೀಲ ತಂದಿ ನೀರ್ಕೆ ಪಾಪಡಿ ಚಿನ್ಕಾ ಅಂತ ತಕೊತನ್
ಹ್ಮ ಹಾ ಯಾವ ಮತ್ಸಣ್ಣ ನೋಡುಗರೆ ಯಾವಿಲ್ಲ
ಯಾರು ಇಲ್ಲ ಮನ್ಯಾಗ ಎಲ್ರುೂ ಹೋಗ್ಯಾರ ನಮ್ಮ ಮಕ್ಕನ್ ಮಕ್ಕಳು ಅವ್ರರು ದೊಡ್ಡೋರ ಇದ್ರು ಅವ್ರು ಮದ್ವೆ ಐತಲ್ಲ ಗುರುವಾರ
ಹ್ಮ್ ಹ್ಮ್
ಅದಕ್ಕೆ ಅಲ್ಲಿಗೆ ಹೋಗ್ಯರಲ್ ಕೆಲ್ಸ ಒಂತತ್ ಹೇಳಿ ದೇವಕಲ್ಲಿಗೆ
ಹ್ಮ್ ಮನೆ ಹೋಗ್ಬೇಕಕ್ ನೀ ಹಗಿದ್ದೇನಾ ಹ್ಮ್ ಮತ್ತೆ ಯಾರು ಹೊರಗ ನಿಮ್ ಅ ಅಂದ್ರೆ ನಿಮ ಹೊರಗ ಅಕ್ಕಪಕ್ಕ ಯಾರ ಹ್ಮ್ ಆತರ ಯಾರ ಇಲ್ಲಾನ ಅವರು
ಅದಾವ ಹುಡ್ಗೂರ್ ಬಂದ ಹೊರಗ ಆಡಕತ್ತೇವ ನನಗ್ ಮನ್ಸ ಬರವಲ್ತ್ ಮನ್ಯಾಗ
ಹ್ಮ್ ಹ್ಮ್
ಹ್ಮ್ ನೀನು ಒಬ್ಬಕ್ಕ ಇದೆ
ನಾನ್ ಒಬ್ಬಾಕಿ ನಮ್ಮ ಅಕ್ಕ ಬಂದಾಳ
ಯಾರು ಸ್ವಂತಕ್ಕ
ಇಲ್ಲ ಒಂದ ಸಣ್ಣ ತಳ ನ ಅಕ್ಕಕ್ಕ ಅಂತ ಕರಿತೀನಿ ಈಗ ನಮ್ಮ್ತ್ತಿ ಎಲ್ಲ ನಮ್ಮ ಅತ್ತಿ ಮಗಳು
ಆಾ ಹಾ
ಅವ್ರಲ್ಲಿ ನಿರಾಸಾಗಿರ್ತಾರ ಈಗ ಹ್ಮ್ ಆ ಈಗ ಆರಾಮದಿದಿಲ್ಲಲ್ಲಾ
ಹ್ಮ್ ಹೌದಾ ಏನಾಗಿ ಬಾಯಿ
ಸ್ವಪೋ ಜ್ವರದು ಬಂದಿದ್ವಲ್ಲ ಕೈಯ ಸುಚಿಯದು ಬಿಟ್ಟಿದ್ರು
ಹ್ಮ್
ಅದಕ್ ಮಾತಾಡ್ಸೋದ್ರ ಐತಂತ ಅಂದ
ಹ್ಮ್ ಹ್ಮ್
ಒಬ್ಬ ತಮ್ಮನೋ ಸಣ್ಣದೊಂದು ಹುಡುಗ ಊರಗೆಲ್ಲ ಅವ್ರಗೇನ್ ಆಟ ನಾ ಕುಂತಿದ್ದೆ ಹ್ಮ.
ಹ್ಮ ಅರಾಮ್ ಆಬೇರು,
ಹ್ಮ ಆರಾಮ ಅಕ್ಕ
ಹ್ಮ್ ಏನ್ ಮಾಡಿದೆ ಊಟಕ್ಕೆ ಸ್ಪೆಷಲ್.
ಸ್ಪೆಷಲ್ ಏನಿಲ್ಲ ಅದೇ ಹ. ಕಿದೆ ಹಲಸಿನ ಕಾಯಿ ಪಲ್ಯ. ಟಮಡು ಸಾರು ಹ್ಮ ರೊಟ್ಟಿ ಅನ್ನ
ಹ್ಮ
ಇಷ್ಟೊಂದು ಅಡಿಗೆ
ಹೌದಾ
ಹ್ಮ್
ನಾನು ಇದು ಬೆಳಿಗ್ಗೆ ರೊಟ್ಟಿ ಇಡಿಕೆ ಪಲ್ಯ.
ಹ್ಮ್
ಅನ್ನ ಮಜ್ಜಿಗೆ ಸಾರ್ ಮಾಡಿದ್ವಿ.
ಹ್ಮ್ ಹ್ಮ್
ಅದೇ ಉಂಡ್ವಿ ನೋಡು.
ನಿಮ್ ಮನೆ ಆಕಳ ವದನು.
ಹಾ ಆಕ್ಲ ಐತೆ ಒಂದು ಒಂದ್ ಎಮೆ ಐ ಮತ್ತೆ ಎರಡು ಗುಂಬೂತವ ಹಾಲು ಕೊಡ್ತಾವೆ ಎರಡು.
ಇದೊಂದು ಎಮ್ ಯು ದಾಖಲಾಗನ.
ಹ್ಮ್
ಅಂದ್ರೆ ಆಕಳಹಾಲು ಕಿತ ಎಮ್ಮಿ ಹಾಲೆ ಬಾಳ ಗಟ್ಟಿ ಇರ್ತಾವ.
ಎಮ್ಮಿ ಹಾಲು ಹಾ ಮತ್ತ್ ಅವ್ನೇ ಬಾಳ್ ಗಟ್ಟಿ ಇರ್ತ ಅವಕಲಿಂದನೇ ಮಜ್ಜೆಗೆ ಮಾಡು.
ಹ್ಮ್ ಆಕಳ ಹಾಲಿಂದ ಮಾಡ್ತಾರೆ ಆದ್ರ ಅದು ಯಾಕಂದ್ರೆ, ಹಾಲ್ ನೋಡಿದ್ರ ಬಾಳ್ ಗಟ್ಟಿ ಇರ್ತಾವ ಅಲ್ಲಿ ನಮ್ಮ್ ಅಕ್ಕರಿ ಬಂದಾರಲ್ಲ. ಅವ್ರ ಮನೆಗೂನಲ್ಲಿ ಸೋಸ್ಯ ರಟಿ ಗ ಮತ್ತೆ ಎಮ್ಮೆ ಅದಾವ್ ನೋಡು.
ಹೌದಾ
ಅದೇ ಉಂಡ ಅವಗ್ ಅವರ ಚಾದ್ ಮಾಡಿದ್ರ ಅದು ಬಾಳ ಗಟ್ಟಿ ಆತು ಮತ್ತೆ ಪ್ರೇಮ ಅದಳಲ್ಲ.
ಹ್ಮ್
ಪ್ರೇಮ್ ಒಂದ್ಸರಿ ಅವ್ರ ಊರಾಗ ಜಾತ್ರೆ ಇತ್ತ. ಜಾತ್ರೆ ಹೊಂತ ಹೋಗಿದ್ವಿ ಅವ್ರ ಮನೆಗೂನು ಎಮ್ಮೆ ಇದಾವ್ ನೋಡು. ಹಾ ಎಮ್ಮಿಮ್ಮ ಮೊಸರು ಹೆಂಗತಂದೆಯೂ ಅಂಗಡಿ ತರ್ತವಲ್ಲ ಅದು ಆಕಳ ಮೊಸರುಕ್ಕಿಂತವ. ಹೌದು ಮೊಸರು ಎಷ್ಟು ಗಟ್ಟಿತಂದೆ ಹ್ಮ ಬಾಳ್ ಗಟ್ಟಿತ್ ನನಗೆ ಶಾಕ್ ಆಯ್ತ ಮೊಸರು ನೋಡಿ ಆ ಎಮ್ಮಿ ಮೊಸರು ನೋಡೆ ಇಲ್ಲ. ಅಕಳದಿಂದ ಟೀ ಸ್ವಪ್ ಸ್ವಲ್ಪ್ ನೀರ್ ನೀರ್ ಇರ್ತಾವಲ್ಲ. ಅಷ್ಟು ಗಟ್ಟಿ ಇರೆ ಹ್ಮ ಸ್ವಪ ಅಷ್ಟು ಗಟ್ಟಿ ಇರಲ್ಲ ಅದು ಎಮ್ಮೆ ಮೊಸರು ಬಾಳ ಗಟ್ಟಿ ಇರುತ್ತ.
ಹ್ಮ್ ಹ್ಮ್
ಅದಕ್ಕೆ ಅವಾಗ ನೋಡಿದ್ನಲ್ಲ ಅದ
ಇದು ಆಕಳುದೂ ಮಜ್ಜಿಗ್ ಮಾಡಿದ್ರ.
ಹ್ಮ್
ಆಕಳದು ಬೆಣ್ಣೆ ಚೆನ್ನಾಗಿ ತುಪ್ಪ ಚೆನ್ನಾಗಿರುತ್ ಅಂತಾರಲ್ಲ. ಅಂದ್ರೆ ಹಾಲು ನವರು.
ನತ್ತ ಸ್ವಲ್ಪ ಹಾಲು ಮೊಸರು ಸ್ವಲ್ಪ ನೀರ್ ಇರ್ತ ಜಾಸ್ತಿ ನೀರ್ ಮಿಕ್ಸ್. ಮಾಡಂಗಿಲ್ಲ ನೋಡಿದ್ರಾಗ ಸ್ವಲ್ಪ, ನೀರು ಮಿಕ್ಸ್ ಮಾಡಂಗೆ ಇಲ್ಲ. ಹ್ಮ್ ಸ್ವಲ್ಪ ನೀರ್ ಮಿಕ್ಸ್ ಮಾಡಿದ್ರ ನು ಆಯ್ತು. ಅಲ್ಲಿನ ರುಚಿನ ಹೋಗ್ಬಬಿಡುತ್ತಾ.
ಅದೇ. ಎಮ್ಮ್ಯಾಲಗೆ ಹ್ಮ ಹೋಟ್ಲು ಕೊಡ್ತಿರ್ ಕೊಡ್ತಾರ ನೋಡು ಯಾರಾನ. ಹ ಅರ್ಧ ಒಂದ ಒಂದ್ ಲಿಟ್ರದು ಅರ್ಧ ಬಾಟ್ಲಿ ನೀರು ಅರ್ಧ ಬಾಟ್ಲಿ ಹಾಲು. ಅದ್ರಾಗ ಆಯ್ತು ಕಲ್ಕೊಂಡ್ ಹೋಗ್ಬಿಡ್ತು.
ಹ್ಮ್ ಹ್ಮ್.
ಹ್ಮ್.
ನಮ್ಮನ್ಯಾಗನ ಮುಂಚೆತ ಇತ್ತು ಒಂದ್ ಹಾಕ್ಲ ಇತ್ತು. ಇವವಾಗಿಲ್ಲ ನಾವವು ಅದ್ ಹಾಕ್ಳ ಮಾರಿದ್ವಿ ಅಲ್ಲಿತ್ತು ನಾವ್ ಮುಂಚೆಕ್ಕೆಲ್ಲ. ಈ ನನ್ನ ಹ. ಮನ್ಯಾಗ ಹೆಮ್ಮೆ ಯಾವ ತಂಟ್ನಲ್ಲ.
ಹ್ಮ್.
ಅವ್ರ ಮನೆಗ ಹೆಮ್ಮೆ ಆಕ್ಳ ಇರ್ಬೋದು. ನಿಮ್ಮೂರಿಗೆ ಹ್ಮ ಸನಿಪತ್ತ . ಇದೇ ಇದು. ಅ ಜೈನಪುರ ಅದನ ಈ ಜೈನಪುರ. ಇರ್ದ ಜೈನಪುರ್ ದಾಟಾನೇ ಅವ್ರ ಊರು ಈ ಎರಡ್ ಮೂರ್ ಊರ ಅಷ್ಟೇ ಅಡ್ಡ ಆತ ನೋಡ ಅವರ ಊರಿಗೂ ನಮಗೂ. ಈಕೆ ಹಾ. ಬೇಗಂದೋಡ್ಡಿ ಕ್ರಾಸ್ ಒಂದು ಕಿರ್ದಳ್ಳಿ ಕ್ರಾಸ್ ಒಂದು ಜೈನಪುರ್ ಒಂದು. ದ್ರ ಮುಗೀತ ಅವ್ರವ್ರ ಕಡಕಲ್ ಕ್ಯಾಂಪ ಹ್ಮ್. ಸರಿಪತ ಹ್ಮ್.
ಹ್ಮ್ ಪಂಚಾಯತಿ ಯಾವಾದ್ರೂ ವರ್ಕ್ ಇದವಿ ನೋಡ್ಬೇಕಿಲಾ.
ಯಾವ ವರ್ಕ್ ನೋಡೋಕ್ಕೆ ಹೋಗಿಲ್ಲವ ನಮ್ಮ ಮನೆಗೆ ಕೆಲಸ ಆಗ್ತದಲ್ಲ. ಹ್ಮ್ ಅದಿಕ್ಕೆ ಬಿಟ್ಟೆ. ಯಾವ ಅಂತ ಹೇಳುವ ನನಗೆ ಯಾವ ಗೊತ್ತಿಲ್ಲ.
ತಿರುಗಿ ಆಡುದ್ರೆ ಗೊತ್ತತ್ತ.
ಯಾರಾನ ಹೊರಗ್ ಕೇಳಿದ್ರೆ ಗೊತ್ತಾಯ್ತ ಯಾರಗ್ ಕೇಳಕ್ ನ ಹೋಗಲ್ಲಲ್ಲ. ಗೊತ್ತಿಲ್ಲ ನೀ ಕೇಳ್ಕಂತಿರ್ಬೇಕಿಲ್ಲ ಹಂಗೆ ನಿಮ್ ಊರ ಪಂಚಾಯತಿಯ. ಅದ ಅದ ಏನೋ ಅದು ಗ್ರಂಥ. ಲ್ಲ ಇದಾಗ ಏನ ಆಕ್ಟಿವಿಟೀಸ್ ಮಾಡಸೋದಿತ್ತ ಅಂತ ನೋಡು. ಹ ಹಿರಿಯಗೇನು. ಅದೇವು ಗ್ರಾಮ ಪಂಚಾಯತ್ ನಿಮಮ್ಮ ಮೂರ ಗ್ರಂಥಾಲಯ ಯಾಧಲ್.
ತಿಂತೀನ.
ಇಲ್ಲ ಇದು ನಿಮ್ಮ್ವರಾಗ ಅಲ್ಲಿನ್ ಮ.
ಅಲ್ಲ.
ನಿಮ್ದೆ ನಿನ್ ಕಡ್ಕಲ್ ಬರತ್ತಾನ ನಡ್ಕೂರ್. ತಲ ಹೌದು.
ಅಲ್ಲಿ ಐತಿಲ್ಲ ಪಂಚ ಐತ್ ನನ್ಗ್ ಗೊತ್ತಿಲ್ಲಪ್ಪಾ ಅಲ್ ಗ್ರಂಥಾಲಯ ಇರೋದ.
ಹ್ಮ್.
ಆ ಮತ್ತೆ ಅಲ್ಲಿ ಗ್ರಂಥ. ಗ್ರಂಥಾಲಯ ಇತ್ತ ಏನ್ ಮಾಡತ್ತಾ ಅಲ್ಲಿ ಗ್ರಂಥಾಲಯದಾಗ ಏನೋ ಮೂರ್ ಸಾವಿರ ರೂಪಾಯಿ ಕೊಡ್ತಿದ್ರ ಅಂತ. ಏನೇ ಆಕ್ಟಿವಿಟೀಸ್ ಮಾಡ್ತ ಇತ್ತ ಅಂತ. ತಿಂಗಳಿಗೆ ಮೂರ ಸಾವಿರ ಹ್ಮ್ ಮೂರ್ ಸಾವಿರ ಹ್ಮ.
ಅಷ್ಟು ಕಳ್ಸಲ್ಬೂಡು ಮನ್ಯಾಗ.
ಅದೇನ್ ಜಾಸ್ತಿ ಕೆಲ್ಸ ಇರ್ತಿಲ್ಲ ಅಂತ ಒಂದ್ ತಾಸ ಹೋಗಿ. ಆಕ್ಟಿವಿಟೀಸ್ ಎಲ್ಲ ಮಾಡ್ಸ ಆಯ್ತ. ವಾಪಸ್ ಬರೋದಿತ್ತಂತು ಜಾಸ್ತಿ ಇಲ್ಲಿ ಏನು ತಿರುಗಾ. ಮಾಡದ ಏನ್ ಕೆಲ್ಸ ಇಲ್ಲ ಅಂತ. ಹ್ಮ ಕರವ ನ ತಿಕ್ಲದವ ಹ್ಮ ಗಾಡಿ ಇರ್ಬೇಕು ಬೈಕ್ ಏನ್ ಇರ್ ಅತ್ತಂದ್ರ ಹೋಗ್ ಬರಕ್ ಅನುಕೂಲ ಆತ ನಿಮೂರಾಗ ಬಸ್ಸಿಂದನೂ ಪ್ರಾಬ್ಲಮ್ ಅದೆಲ್ಲ ಬರಕನ್ನು ಹೋಗ್ ಹೋಕಕ್ನ ಆಗಲ್ಲ ಬರಕಕ್ನಲ್ಲ ನೀವ್ ಬಂದ್ರೆ ಮತ್ತ ಕೆಂಬಾವಿ ಹೋಗ್ಬೇಕ್ ಕೆಂಬಾವಿ ಇಂದ ಈಕಡೆ ಬರ್ಬೇಕ್ ಆದ್ರಾಗ ನಿಮ್ಮ್ ಊರಿಗೆ ಬರ್ಬೇಕಂದ್ರಿ ಯವ್ವ ನಾವ್ ಪಟ್ಟ ಕಷ್ಟ ಅಷ್ಟ ಅಲ್ಲ ಇಷ್ಟ ಅಲ್ಲ
ಹಂಗೆ ಅನಕ್ಲೇ ಇಲ್ಲ ಹೊಸದಾ ಗಾಡಿ
ಹ ಒಂದ್ ಟೈಮ್ ಆಟೋ ಮುಗಿಸ್ಕೊಂಡ್ ಬಂದಂಗ ಆಗದ ಅ ಎರಡ್ನೂರು ರೂಪಾಯಿ ಕೊಟ್ಟ ಎರಡ್ನೂರು ರೂಪಾಯ್ ಪ್ ಕೊಟ್ಟ ಬಂದಂಗ ಅಗದ
ಮತ್ತೆ ಹಂಗೆ ಈಗ ಒಬ್ಬೊಬ್ಬ್ರ ಗಾಡಿ ಇರಲ್ಲ ನೋಡ್ ಊರಾಗ ಪರ್ಸನಲ್ಲಿ ಇದಾನೇ ಆಟ ಮುಗಸ್ದ್ ಬಂದಾರ
ನಂಗ ಗೊತ್ತಿದ್ದಿಲ್ಲಲ್ಲಾ ನಾನು ಪ್ರೇಮ ಬರ್ತಿದ್ದಲ್ಲಾ ಕೆಂಬಾವಿ ಬಂದ್ ಕೆಂಬಾವಿಂದ ಆ ಕಡೆ ನಡ್ಕುರಿ ಎರಡು ಎರಡ್ ನೂರುಪಾಯಿ ತಗೋತ್ತಿದ್ರೂ ಅವರು ಹ ಹ್ಮ ಅಲ್ಲಿ ಹೋಗ್ ಬಿಟ್ಬ ಬರ್ಬೇಕಂದ್ರೆ ಎರಡ್ನೂರು ರೂಪಾಯಿ ಕೊಡ್ರೆ ಇಲ್ಲ ಅಂದ್ರೆ ಇಲ್ಲ ಅಂತಿದ್ರು ಎರಡನೂರು ರೂಪಾಯ್ ಕೊಟ್ಟ್ ಎರಡುನೂರ್ ಕೊಟ್ಟ್ ಬಂದೀವ್ ನೋಡ್ ಎಲ್ಲ ಹಚ್ಚು ಅದು ಹಚ್ಚು ಬಿಡು ಆದ್ರೂ ತಿಪ್ಪಲ್ ಅಂದೆ ನಿಮ್ಗೂ ಕಷ್ಟ ಆತಲ್ಲೆ ಅಕ್ಕ ಹ್ಮ ಗಾಡಿ ಇದಾರಗೆ ನೋಡ್ ಹೊಗ್ ಬರಕ್ ಏನಾರ ಆ ಅರ್ಜೆಂಟ್ ಆಗಿ ಬೇಕಾಗಿತ್ತ ಅಂತ ಅಂದ್ರೆ ಆಯ್ತ್ ಗಾಡಿದ್ರೆ ಹೋಗ್ಬೋದು ಇಲ್ಲ ಅಂತಂದ್ರೆ ಆಯ್ತ್ ನೋಡು ಯಾರನ್ನ ತಂದ್ ಕೊಡ್ಬೇಕು ಹ್ಮ್ ಇಲ್ಲ ಹೋದ್ರೆ ಆ ಕಡೆ ಬಂದ್ರಿ ಈ ಕಡೆ ಹೆಂಗಾದ್ ನಿಮ್ಮೂರ್
ಹಂಗೆ ಐತ್ ನೋಡವ ಕಷ್ಟ ಅಂದ್ರೆ ಅದಕ್ಕೆ ಯಾವ್ದಾದ್ರು ಒಂದ್ ವರ್ಕ್ ಮಾಡ್ಬೇಕಂದ್ರೆ ಬಾಳ್ ಯೋಚನೆ ಮಾಡ್ ಮಾಡ್ತ ನಂತ್ರ
ಹ್ಮ್
ಹಂಗಾಗಿ ಆ ಸೈಡ್ ಪಂಚಾಯಿತ್ ನ ತಗೋಬಾರದು ಅಪ್ಪ ಅನ್ನಿಸಿಬಿಡುತ್ತದ
ಹ್ಮ ಪಂಚಾಯತ್ ಅಲ್ಲೇದಾಗ ಆ ಸೈಡ್ ಪಂಚಾಯತ್ ಅಂತಾಳ
ಅದೆ ಆಯ್ತು ಬಿಡು ಅನ್ನ ಸುಮ್ನೆ ಆಯ್ತು ಕ ನಮ್ ತಿಂತೇಳ್ ಪಂಚಾಯಿತಿ ಅದಾದ್ರ ಬಸ್
ಈ ಕಡೆ ಆಂದ್ವೇ ಇದು ಏನ್ ಅನ್ಸಲ್ಲ ಆ ಕಡಿ ಎಲ್ಲಾ ಬಸ್ಸಿನ ವ್ಯವಸ್ಥೆ ಇದ್ರೆ ಅವಾಗ ಒಂದ್ ಬಸ್ ಬರುತ್ತಲ್ಲ ನಿಮ್ಮೂರಿಗ್
ಎಲ್ಲಿ ಹ್ಮ ಒಂದೇ ಬರ್ತದ ಅದು ಬೆಳಿಗ್ಗೆ ಆರು ಗಂಟೆೆಗೆ ಬರ್ತ ಅಲ್ಲ ಆರ್ ಎಂಟು ಗಂಟಕ್ ಬರ್ತದ ಹ್ಮ ಮತ್
ಎಂಟು ಗಂಟೆಕಲ್ಲ ಐದ್ ಗಂಟೆಗೆ ಬಿಡಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಐದ್ ಗಂಟೆಗೆ ಈ ಸಾಲಿ ಹುಡ್ಗಿಯರು ಬರ್ತಾರಲ್ಲ.
ಇಲ್ಲ ಇದ್ದೇನ ಇಲ್ಲ ಎಂಟ ಎಲ್ಲಾ ಆರು ಗಂಟೆಗ್ ಬಿಡ್ತಾರ್ ನೋಡು
ಕಲ್ಲ ಆರು ಗಂಟೆ ಇಲ್ಲಿಂದ ಆರು ಗಂಟೆ ಬಿಡುತ್ತೆ ಆರು ಆರೂ ರೊಟಿ
ಆರುವರೆ ಏಳ್ ಗಂಟೆನಷ್ಟಲೇ ಬರ್ತದ ಹ್ಮ್ ಬಾಳ್ ಕಷ್ಟವೇ ಒಂದ್ ಬ ಗಾಡಿ ಈ ಪಾಪ ಇತ್ತ ಮನ್ಯ ಗಾಡಿಗಳು ಇದ್ರೆ ಏನ್ ಅನ್ಸಲ್ಲ ಇರ್ಲದ್ ಮನ್ಯಾಗ ಬಾಳ್ ಕಷ್ಟ
ಹ್ಮ್ ತಂಗವ್ವ ಗಾಡಿ ಇರ್ಲಿಕಂದ್ರ ಎಲ್ಲಿವರ್ ಹೋಗ್ಬೇಕಂದ್ರೆ ಒಂದ್ ಟೈಮ್ ಬಸ್ ಹಾಸ್ಪಿಟಲ್ ಅಂದ್ರರು ಇಲ್ಲಿ ನಮ್ದ್ ಎಲ್ಲಾ ಆಂದ್ ಇದ್ರೂ ಬಸ್ ಜಾಸ್ತಿ ತಿರ್ಗಾಡಿದ್ರೂನು ಬಸ್ ಬಂದಿಲ್ಲ ಬಸ್ ಬಂದಿಲ್ಲ ಅಂತ ನೀವು ಆ ಕಡೆ ಏನಾರ ತರಬೇಕು ಮಾಡ್ಬೇಕ್ ಅನ್ನೋ ಇತ್ತಂದ್ರೆ ಹೋಗ್ ಗಂತತಿಪ್ಲವ್
ಆಯ್ಯೊಯ್ಯೊ ಬೈಕ್ ನೇ ಒಯ್ಬೇಕು ಒಂದ್ ಆರಾಮ್ ಇಲ್ಲಂದ್ರುನು ರಾತ್ರಿ ಟೈಮ್ ಅಲ್ಲಿ ಜಾಸ್ತಿ ಆರಾಮ್ ನಂದರುನು ಗಾಡಿ ಆಟೋಗಳು ಜಾಸ್ತಿ ಇಲ್ಲ ಒಟ್ಟೆ ಬೈಕ್ ನಲ್ಲೆ ಹೋಗಬೇಕು
ಹ್ಮ್ ಕಷ್ಟ ಆಗುತ್ತೆ ಅಮ್ಮ್ ಒಂದ್ ಎರಡ್ ಬಸ್ ಬಿಡಂತ್ ನಿಮ್ಮೂರೊರೆಲ್ಲಾ ಎಲ್ಲಾರೂ ಹೋಗಿ ಹೇಳ್ಬೇಕ ಕನ್ನ ಮತ್ತ ಹ
ನಾನು ಹೋದದ್ದದರ್ಷವವಾಗಿನಿ ಈಗೇಟ್ಟ ಅಬೃತ್ ವರ್ಷಿದ್ರೆ ಹೆಂಗ
ಇಲ್ಲ ನೀ ಎಲ್ಲಾ ನೀವ್ ಮೂರ್ ಹುಡುಗಿಯರು ಹೇಳ್ಬೇಕು ಇಲ್ಲ ದೊಡ್ಡವರು ಯಾರಾನ ಸ್ವಲ್ಪ ಹೇಳಿದ್ರ ವ್ಯವಸ್ಥೆತ್ ಅಲ್ಲಿ ಬಸ್ ಹ ಮತ್ತ ಅಂತವ್ರೇ ಹ್ಮ ಮತ್ತೆ ಮತ್ತ ಮೆಂಬರ್ ಪಂಚಾಯತ್ ಮೆಂಬರ್ ಅವ್ರ ಯಾರಾನ ಹೇಳ್ಬೇಕಕ್ ನಿಮಮ್ಮ ಊರಾಗ ಇರ್ತಾರ ಹಂಗಾನೋ ಟೀಚರ್ ಅವ್ರ ಎಲ್ಲಾರ ಹ್ಮ ಸ ದೊಡ್ಡ ಒ ಲೆಟ್ರ ಬರ್ದನ ಅಂತವರು ಮತ್ ಸ್ವಲ್ಪ ಗೊತ್ತಿದಾರ ಹೇಳಿದ್ರನು ವ್ಯವಸ್ಥೆ ಆಗ್ತವ ಯಾರ್ಕ್ಯಾರ ಯಾರು ನಮ್ದ್ಯಾಕ ಮುಂದ್ಯಾಕಂತಾರ
ಕಡು ನಮ್ ಗಾಡಿ ಅದ ಒಂತರ
ಹ್ಮ ಹೌದೌದುಂಗೆ ಐತಿ
ಹ್ಮ್
ಯಾರ ಅಚ್ಕೊಂಡ ಹ್ಮ್
ಗಾಡಿ ಗೋತ
ಹ್ಮಞ ಹೌದು
ಮರ್ತ ಇದ್ದಂಗ ಮಾಡ್ಬೇಕು ಹ್ಮ್
ಮತ್ತ ನ ನೋಡುವ ಗಾಳಿಂದ್ರ ಗಾಳಿ ಬಿಸಕ್ ಕುಂತ ದಿಲ್ಲ ಯಂತ್ರ
ಎಲ್ಲಾ ಕಡೆ ಅದೇ ಹಣೆ ಬರ ಗಾಳಿ ಹಟ್ಟಗ್ ನಾನಂತ್ ಎದಿ ಹೊಡ ನೋ ಬಟ್ಟಿ ಒಣಗ ಹಾಕಿದು ಬಟ್ಟಿ ನಿಂದ್ರ ಅಲ್ಲಗ್ಯವ
ಇಲ್ಲಿಂದರ್ತ ಮಂಷೇಲ್ಲ ಆರಂಗ ಆಗದು ಗಾಳಿ ಹೊರ ಕುಂತ್ರೆ ಏನೆಲ್ಲ ಮಣ್ಣೆಲ್ಲಾ ಕಣ್ಣಕ್ ಬಂದ ಇದ್ಬಿಡ್ ನೋಡುಣ್ಣ ಸಣ್ಣಂತ ನೋ ಹ್ಮ್ ಹಗೆ ಅ ಗಾರ್ಡನ ಅಂತ ಪರಿ ಬಿ ಊರ್ ಧೂಳ ಎಲ್ಲ ತಗೊಂಡ್ ಮಾರಿ ಮಾಡ ಇಡ್ತ ಹ್ಮ್ ಬರ ಗಾಳಿ ಮಳೆಯ ಇಲ್ಲ ಏನ ಇಿಲ್ಲ ಬರ ಮಾಡದ